ಮಯ್ಯತೂ
ನನ್ಗ ಗೋತಾದ
ನಾಕ ಹೋಯ್ತು ಬಿಟ್ಟಿದ್ ನೋಡೇ ಇಲ್ಲ
ಹೇ ಹಲೋ ಓದಿರಿ ಕೊಡ್ತೀನಿ
ಏನಿದೀರಾ
ಚೆನ್ನಾಗಿದ್ದೀರಾ ಹ್ಮ್ಮ್ ಬ್ರೋ ತಪ್ ಮಾಡ್ ತಪ್ ಮಾಡ್ಯೋ ಕರ್ಯ ನೀನು ಅಲೋ ಹ್ಮ ಇಲ್ಲಿ ಬರ್ತಲ್ಲ ಹ್ಮ್ಮ್ ಬ್ರೋ ನಮೂದಾ ನಮದ ಬ್ರೋ ಎಂಗ ನೋಡುತ್ತ ನೋಡು ಬಸ್ಯ ಹಾಕೋಕೆ ಅದು ಬುಡು
ಇದೊಂದು ಹಾಕು ಒಂಟಿನ್ ಬಿಡಲ್ಲೋ ಕೊಡಿ ಆಯ್ತು ಹೊಡ್ಡೋತು ಕಾಯಿ ನಮ್ ದೋಸ್ತಾಗ ನೋಡಿಲ್ಲ ನಮ್ ದೋಸ್ತ ಅಲ್ಲಲ್ಲೆ ಇವಾ ನಿಮ್ ಆಯಿ ಗಂಡ ಲೆ ಸುಮ್ ಹಾಕಲೇ ಅವ ಆಲ ಚಂಡ ನೀ ಆಡ್ಬು ಚಂಡ ಬೋತ ನೀ ನಿ ಬೇರೆ ಕಾಯ ಆಬ ಆ ದೂರ ಚ ಚಂಡ ಬೋರ್ತ ಗ ಶಂಟ ನೋಡ್ತೇ ಚ ಚಂಡ ನಳೆ ಸದ ಆ ಹ್ಮ ಅ ಆಟೋ ಚೆನ್ನಡ್ತಲ್ಲ
ಹಾರ ಒ ಆಡ್ರ ಎ್ರಂದು ಕವು ಆಕರಿ ಕಪ್ಪು ನ ಇ
ಇಾಕ ಆಡ್ಬೇಕುನ ಆನಂದಿದೆ ಜನ ಬಂದ
ನಾವವು ಆರಾಮೇ ನೀವು ಮತ್ತ ನನ್ ಆರಾಮ ಏನಾರಪ್ಪ ಮಾಡ್ತಾರಪ್ಪ ಎಲ್ಲಗ ಇದ ಮರ್ಜಿ ಗರ್ ಸಮಿ ಸ್ಲ್ಪ ಹೋಗ ಕ ಗಮ ಬಿಡ್ ಮಾಡ್ದ ಅದ ಮಾಡ ಮೂರನ ಬೇಕಾಗತ್ತೆ ಹಾ ಬಡಲಾ ಬುಡಕ ಬ ಮಾಡ ಈ ಆನಂದ್ ಚಕ ಹೋಗಬಡ್
ಬ ಕಟ ಆದ ಬ ಬ ಬ ಮಾಡೊಡ್ರ ಮದ್ಲ ಯಾವ ಮಾಡಡಕ ಅದ ಎಾ ಮಾಡಕೊ ಬರಕ ಬ ಆಯ್ತಾ ಸರಿಯ ಸರಿಯೌದು ಸರಿ ಭೀಮಾ ತುನ್ನಿ ಕೈ ಕೊಟ್ರ ಅೊಳಗೆ ಹರಮೇಲೆ ಮೂರು ವರ್ಷ ಶುನೆ ಬರೆ
ಬದ್ರ ನೀವು ಆತ್ರ ನನ್ ಮಾಡಿರ್ಲಿ
ಏನ್ ಮಾಡಿ ಸಂಟ ಉುತ್ತ ಎಕಡೆಡದ್ ಹೌ ಈಗ ಆರಾಮಂಡ ಬಾನ ತರಲಿ ಎಡ ಹಿಂದ ಹೋಗಿ ಯಟ ಹಾಕ ಭೀಮ ನೀ ಯ ಹಾಕ ಒಂದು ಮೂರಕ ಭೀಟ ಹಾಕಂದರ ಓಬ ಅದ ನನ್ ಕೈಯಲೆ ನಿಂದ್. ಹೊ ಹೊ ಅಯ್ಯೋಪ್ಪಾ ಕಡತ್ರ ಹೋಗಿತ್ ನಂದು ಯಾರೋ ತಂದೊ ಮಗ ನಿಮ್ ನಿಮ್ ಕಾಯ ಹೇಳೋತನಕ ಸಮಯಿಲ್ಲ
ದಿಂಲಿ ದಿಂಲಿ ಮಲ್ಗ್. ಕಟ್ಟೆ ಮಾಡ್ಬೇಕ ಈ ಕಟ್ಟೆ ಮಾಡು ಒಂದ್ಲೆ ಒಂದ
ಮತ್ತೆ ಹೊರ ಬರ್ತವ ಅತು ನನಿಂದ್ ನೀನೇ ಮತ್ತೆ ಕರ್ಸ ಹ್ಮ್ ನೀವ್ ಒಂದ್ ಐದ್ ಒಂದ್ ದೊಡ್ಡದು ಹ್ಮ್ ಶನಿ ಅಮ್ಮಂದು ಎಪ್ಪ ಎಮ ವಚ್ಚಿ ಬಿತ್ತ್ರ ವಚ್ಚಿ ಬಿಳ ಅಂ ಹಾ, ಈಗ್ ಬತ್ ನೋಡು ಜಿ ಶಕೋಡ ಅಯ ನಾನೇನ ನೀಲ್ಲಿ ಜನ ನಾನೇನ ಈ ನಾ ಬಂದ ನಾಯಏನ್ ದೊಡ್ಡಾಗಗ್ತ ಎಂತ ಮಗ ಮಾಡಡಿಗೆ ಓಡಮ್ಮ ಕ ನಾವ ಎಂತ
ಮೆ ಆರಾಮ
ಗ ಬ ನೀವೊಂದ ಹಾರಾಕಬ ಕೆಲ್ಸ ಆಯತ್ೊ ಆ ಹಬಾಗ ನಗ
ಹಿರಿಕಿನ ಬಂದ ಒಡವ್ದ ಅವನು ನಿವ ಹೊಟ್ಟ ಗಾಡಿ
ಅವ ಭ ಅಲ್ಲಿ ಮಂದಿನ ಕಾಯ ಬರ್ತಲ ನಮ್ಮ ಬಾರ ಮಂದ ಕಾಯ ಬಡ್ತಲ್ಲ ಏನ ಒಕ್ಳ
ಊಟ ಕಾ ಕ ಮಾಡ್ತ ನೋ ಮಾಡ ನ ಇ ಇ
ೆ ಆ ಮಾರಿಕಡ ಕಡ ಹಬ ಇದು ಆ ಇ ಈ ಎಲ್ಲ ಜನ ಲೂಡೋ ಲೂಡ ಆಡಂದ ಈಂಗ ಯಾರ ನ ಯಏನಂತ ಮುದಗ ಬಂದ ಅದ ಐನಾರ ಮು ಹೊತ್ತು ಏ ಹೇಳ